ಹಲೋ ಹ್ಮ್ ನೋಡ ಅಲ್ಲಿ.
ಏನು ಇಲ್ಲ ಕೂತ್ಕೊಂಡಿದ್ದೆ.
ಎಲ್ಲದಿ.
ಇಲ್ಲೇ ಮನೆ ಮೇಲೆ.
ಹ್ಮ್ ಊಟ.
ಊಟ ಮಾಡಬೇಕು ನಿಂದ.
ನಂದು ಮಾಡಬೇಕು.
ಏನ್ ಮಾಡ್ಯರ ಊಟಕ.
ಊಟಕ ಗೊತ್ತಿಲ್ಲ ನಿಂಗ್ ಗೊತ್ತು.
ನಾನ ಇಲ್ಲ ಮನ್ಯಾಗ ಇರ್ಲಿಲ್ಲ.
ಮತ್ ನಾನು ಇದೇನು
ಏನು ಇದ್ದು ಬೆಳಗ್ಗೆ
ನಂಗೆ. ಗಂಜಿ ಹೆಸರ ಕಾಳ.
ಹ್ಮ್.
ಅನ್ನ. ಕರ್ಮ.
ಎಷ್ಟು ಘಂಟೆಗೆ ಊಟ ಮಾಡಿದಿ.
ಹ್ಮ್ ಎರಡು ಗಂಟೆ.
ಟಿಫಿನ್ ಇದು ಟ್ರಿಪ್ಪಿಂದ ಏನತ.
ಅಲ್ಲೆ ಹಂಗ ಪ್ರೊಸೆಸ್ ನಡ್ಯಾತತಿ ಅಲ್ಲಿ ಹೋಗೋದ್ ಇಲ್ಲಿ ಹೋಗೋದ
ಹಾ ನಿನ್ನೆ ಇವನ್ನ ಅಣ್ಣ ಸಿಕ್ಕಿದ್ದ ಅೆ ಪಿಗಿನ ಹೋತನಲ್ಲ
ಹ್ಮ್
ಹ ಕೇಳ್ದ ಅವನು ಹೇಳ್ದ ನಾನು ಬೇಡ ಬೇಡ ಅನತೀನಿ
ಹ್ಮ್
ನೋಡ್ಬೇಕು ಏನಕೆತ್ತಿ ಇವರಂತೂ ಹೋಗೋದ ಅನ್ನೋತರ ಅಲ್ಲಿ ಅಲ್ಲೆಲ್ಲೇ ಹೋಗೋದಂತಲನಂತ ಗೊತ್ತಿಲ್ಲ
ಹ್ಮ್
ನೋಡ್ಬೇಕ ಏನಕಿತಿ ಅಂತ ಹೇಳ ಇದ್ದ ಅವ್ನು
ಬಾರ್ಲೆಲ್ಲಾ ನೀಂಗ
ಏನ್ ಹೇಳಿಲ್ಲಪ್ಪ
ಹ್ಮ್
ಹತೆ
ಈಗ ಹೇಳ ಅಂತ ಅಲ್ಲ
ಹ್ಮ್ ಅವಾಗ ಹೇಳಿದ್ರಿ ಇನ್ನಗ ಹೇಳಿದ್ರಾನ
ಅವತ್ತುದ ಅವತ್ತು ಹೇಳಬೇಕು
ಹ್ಮ್್ಮ ಏನ್ ಮಾಡಿದ್ರ ನಿನ್ನೆ ಊರಿಗೆ ಹೋಗಿ
ನಿನ್ನೆಲ್ಲ ಉ ಯೋಗಿಕಣ
ಇನ್ನು
ಊರಿ ಹೋಗಲನ್ನ ನಿೆ
ನೀನ್ನೇನು ಮೊನ್ನಿದೆ
ಹ್ಮ್ ಹ್ಮ್ ಎನ್ನ
ಮಕ್ಕ
ಏನಿಲ್ಲ ಅವ್ರ್ದ ಜಗಳಗಳ ಹ ಈ
ಏನ್ ಮಾಡಿದ್ರಿ ಊಟಕ್ಕಲ್ಲಿ
ಅಲ್ಲೇನ್ ಮಾಡೋತಿಲ್ಲ ನಾವ ಮಾಡಿದ್ದೆ ಎಲ್ಲ ನಾವ ತಗೊಂಡ ಹೋಗಿದ್ದೆ ರೊಟ್ಟಿ ಬೌ ಸರೋಜಾ ಮರ್ದ ಮೆಂತೆ ಚಪಾತಿ ಪತ್ನಿ ಕ ಪಲೇ ನಮ್ದ ಸರ್ ಕಾಳ ಮೊಸರನ್ನ
ಹ್ಮ್
ಅತ್ತಾ ಅಲ್ಲಿ ಖಾರ ತಂದಿದ್ರ ಉಪ್ಪಿನಕಾಯಿ ಮೊಸರು ಅಲ್ಲಡ ್ಮ ಮನುಷ ಪಲ್ ಮೂಡಿಲ ಹಕೆ
ಕ ಕಾಕಿ
ಕಾಕಿ ಏನ್ ತಗೊಂಬಂದಿರ್ಲಿಲ್ಲ ಏನಾದ ಬ್ಯಾಗ್ ತಂದಿದ್ರ ಏನ್ ಓಪನ್ ಮಾಡಿಲ್ಲ ಇವತ್ತು ಹೋಗಿರ್ಬೇಕ್ರ
ನಿನ್ನೇ ಬಂದತ್ರ ಅಂತೇನಾ
ಹ್ಮ್ ನವುರು ವತ್ತಾಾಸಿ ಬದಲ್ ಹ
ಮತ್ತ
ಮತ್ತೇನಲ್
ಏನ್ ಮಾಡ ದವಾಖಾನ ಹೋಗಿತ್
ನು ಬೆಟ್ರಾ ಮತ್ತೇನ
ಎಷ್ಟು ಜನ ಅವಿಲ್ಲ
ಇವ ಚಕ್ ಮಾಡಣಲಿಲ್ಲ ಇಬೋದು ಅಂದ ನೂರ ಇಪ್ಪತ್ ನೂರ ಮೂವತ್ತು ಅಥವಾ ನೂರ ೈವತ್ತು ಮರ ಯ ತಂತ್ರತ್ರ ಕಾಯಮತ
ಯಶ್ಯನ್ ಅವರ ಒಟ್ಟ ನಿಮ್ಮ್ದ ಎದುರೊಳ ಕೆಲಸಕ್ಕೆ
ಹಾ ಕೋಳ ಒಕ್ಕ ಹ ಹಗೆ ಮೂವತ್ತೆರ ಮಲಚನ್ ಮ
ಹ್ಮ್ ಹತ್ತ
ಮತ್ತೆ ನೀ ಏನ್ ಮಾಡುವಲ್ಲಿ ಇವತ್ತು ಹೋಗಿದ್ಯಲ್ಲ
ಅಲ್ಲಿ ಹೋದ್ವಿ ಸವಪ್ಪ ಕುೂತ್ಕೊಂಡ್ವಿ ಆಮೇಲೆ ಅವ್ರ ಕಾಲೇಜ್ ಚಲೋೋಗೈತ ಅಡ್ಮಿಷನ್ ಬಂದವ್ರಿಗೆ ಅವ್ರದ್ದು ಎಸ್ ಎಸ್ ಪಿ ಐ ಡಿ ನಾನ್ ವಾಯ್ತು ನಂಗ ಕೆಸ ಸ್ವಲ್ ದೂರ್ ಇಟ್ಕೋ ಅಲ್ಲಿ ಹೋಗಿ ಸ್ವಲ್ಪ ಅವ್ರಗ ಎಸ್ ಎಸ್ ಪಿ ಡಿ ಮತ್ತು ಅಪ್ಪಾರ ಡಿ ಅಂತೆಲ್ಲ ಬರತ್ತೆ
ಹ್ಮ
ಅದೆಲ್ಲ ಅವ್ರಿಗೆ ತಗದುಕೊಡ ಇದಿದ್ವಿ ಹತ್ತು ಹತ್ತು ರೂಪಾಯಿ ಎಸ್ಕೊತ್ವಿ
ಹ್ಮ್ ಎಷ್ಟು ತಸ್ಕೊಂಡೇನಿ
ನಾ ಇದ್ದಕ್ಕೆಿಸಕಲ್ಲಿ
ಮ ಹತತ್ರ ಪೈಸ ಕಡ ಆತ
ತರ್ಟಿ ಒಂದಂದ ಸೆಕಂಡ ಮತ್ತುತ್ತೆ
ಯಾರತ್ಕಣ
ಪ್ರತಿದ
ಹ್ಮ್
ನೀಲ್ಲ ಮತ್ತ ಜರಾಕ್ ಜಿರಾಸ್ ಬಂದು ಜರಾಕ್ ಜಿ ರಸ್ ಮಾಡ್ವಿ
ನಿನ್ ಫ್ರೆಂಡ್ ಅಂಗಗೆ ಅಲ್ಲ ಕೆನೆ ಇಲ್ಲ ಕೆ್ಯನೆ
ಅಲ್ಲೇ ಯಾಕೆನ್ ಕಾಲೇಜ್ ಮುಂದೆ್ದ ನಮ್ದಾರ ಮದಲಿಧಿ ದಯಾಂಗಡಿಿನ ತೋಣಾನ್
ಮತ್ತೆ ಇಲ್ಲೆಲ್ಲ ಲಕ್ಷ್ಮೀ ರ ಅಂಗಡ ಅಂತನ
ಲಕ್ಷ್ಮೀಿನ ಅಂಗಡಿ ನೊಂದಿಲ್ಲಪ್ಪಾನ ಚಾ ಕೂಡ ಆಯ್ದು ಮದುವಲ್ಲಿ ಬಂದು ನಾವು ಮುೋಡಕ
ನ ಇ ತರ್ದದು ಅದ ಚರಾಗಿ ಸಂಗಿ ತಗೋಣ ನೀ ಅದನ್ನು ಸರಿ ಮಾಡಿ ಹೇಳೋಂಗಿಲ್ಲ ಏನಿಲ್ಲ ನಾನು ಲಕ್ಷ್ಮೀ ಅತೆ ಅನ್ಕೊಂಡನಿ ಲಕ್ಷ್ಮೀ ಜರಾಕ್ಸ್
ಎಲ್ಲ ಲಕ್ಷ್ಮೀ ಜ್ವರ ಹತಲ್ಲಿ
ಇಲ್ಲಿಬೇಕೇಕ
ಅಲ್ಲ ಅಲ್ಲ ಇಲ್ಲಪ್ಪ ನಾವಿ ಕಾಲೇಜೆ ಕಾಲೇಜ್ ಇತ್ತು ಮೊದ್ಲು ಕಾಲೇಜ್ ಹತ್ರ ಇತ್ತಲ್ಲ ಅದನ್ನ ತ ತೊಂಡ
ಅಲ್ಲ ಕೆಮ್ರ ಅದು
ಹ್ಮ್ ಅಲ್ಲೇ ಕ್ಯಾಮ್ರಾ ಇಟ್ಟಾರ ಹಂಗ ಇನ್ನೂ ಏ ಬಂದಿಲ್ಲ ಅಷ್ಟೇ ಮಾಡಿ ಇನ್ನೂ ಮಾಡಿಲ್ಲ
ಹ
ಕ್ಯಾಮರದು ಆಮೇಲೆ ಅವನ ಊಟಕ್ಕೆ ತಮ್ಮದದಾ ಪಲಾವದು ಕರ್ನ್ನಣ್ಣ ಹತ್ತನ್ವಿ ತಿಂದು ಬತ್ತು ಸ್ವಲ್ಪ ಆಟಾಡಿ
ಹ್ಮ್
ಹ ಮೇಲೆ ಮಾತಾಡ್ಕ ಕುಂತಿದ್ವಿ ಆಮೇಲೆ ನೋಡಿದ್ರೆ ಪೆಟ್ರೋಲ್ ಖಿ ಆಯತ ಬೈಕ್ ಒಳ ಪೆಟ್ರೋಲ್ ಇವ್ರ ಹಾಕ್ಸ್ಕ ಹೋಗ್ ಮರ್ತಿದ್ರಂತೆ
ಹ್ಮ್
ಅ ಚಲ ಆಗ್ಲಿಲ್ಲ ಟ್ರೈ ಮಾಡಿದ್ವಿ ಮತ್ಕೂ ತಕೊಂಡ್ವಿ ಮ ನಾನು ನೋಡಂತ ಿ ನೊಂದ್ಸಲ ಟ್ರೈ ಮಾಡೋಣ ಟ್ರೈ ಮಾಡ್ದ ಚಲೋ ಆಯ್ತು ಮುಕ್ಲಿ ಮತ್ತಂಗ ಬಡ ಬಡ ಹತ್ತವರು ಬಂದ್ವಿ ಬರ ಮಠ ಅಂದ್ರೆ ಇಲ್ಲಿ ಮಳಿ ಚಲೋ ಆಯ್ತ ಮತ್ತ ಕುತ್ಕೊಂಡ ಚಾ ಕೊಡದು ಅಲ್ಲೇ ಕುೂತ್ಕೊಂಡ ಮಾತಾಡುವಂತ ಆಮೇಲೆ ಪಪ್ಪ ಕಾಲ್ ಮಾಡಿ ಬರ್ತೇನೆ ಅಂದ್ರೆ ಒಂದು
ಹ ನಿಂ ಎಷ್ಟ ಕೊಟ್ರ
ನಂಗೆ ಎಷ್ಟ್ ಕೊಡ್ತಾರೆ ಇವಾಗ ನಾ ನಾ ಏನ್ ಮಾಡೋದ ಇವಾಗ ಚಛಲೋೋಗತರ ಮತ್ ಕೊಡೋದು
ಹಂತದರಳ
ಹಾ
ಲಕ್ಷ ಲಕ್ಷ ಹಾಕಿ ಬಾ ಇವಾಗ ಇವಾಗ ಚೆಂದ ಮ್ಯಾರ
ಹ್ಮ
ಮತ್ತುತ್ತೆ
ನೀನಲ್ಲ
ಹ್ಮ್ ಇಮತ್ತಲಿ ಟೂರ್
ಹಾ
ನೀವು ಮತ್ತೆ ಅಲ್ಲಿ ಯಾರ ಜೀತೆ ಹೋಗ್ಬಿಟ್ಟವರು ಅಂದೆ
ಅತ್ತ ಜೊತೆಗೆಲ್ಲಿ ಇರೋ ಒಂದ ಟೂರ್ ಅಕ್ಕತೆ ಇಲ್ಲ ಅಂತ ಡೌಟ್ ನವಐತಿ
ಹ್ಮ
ಒನ್್ ಹೋಗ್ಬೇಕಕ್ ಅನಸ್ತೈತೆ ಒಂದ್ ಬ್ಯಾಡ ಅನಸ್ತೈತಿ
ಹೋಗಿ ಹೋಗಿರೋದ್ ಬಿಟ್ಟು ಮತ್ತೆಲ್ಲಾರೂ ಹೋಗ್ಕನಯತ್ನ ಹೋಗಿರೋದು ಬಿಟ್ಟು ಮತ್ತೆಲ್ಲಾರೂ ಹೋಗ್ಬೇಕಕ್ ಅನ್ನೋದಕ್ಕೆ ಅಂದ್ರೆ ಈಗ ನೋಡಿದ್ರದ ಬಿಟ್ಟೆ
ಅಯಲ್ಲಿ ಹೋಗಿಲ್ಲಲ್ಲ
್ರೆಂಡ್ಸ್ ಹೋಗ್ತ ಮುಗಿದಲ್ಲ ತಂಗಿ ಅಕ್ಕ ತಂಗಿ ಇರ್ತೆ ಫ್ರೆಂಡ್ಸ್ ಇತ್ತೆ ಮಮ್ಮಿ ಇರ್ತತೆ
ಇಲ್ಲ
ಹ್ಮ್
ಹ್ಮ್ ್ಮ ಎೋಡ ಬಕನನ್ನ ಏನಂತ ನಿಮ್ ಹುಡುಗಿ ಈ ಮೂಡಿಗೆಏನಂತಾ
ಯಾವಾಗಿನೂ ಇಲ್ಲ ಅಂದೆ ಹ್ಮ್ ಮತ್ತೆ
ಹ್ಮ್ ಹ್ಮ್ ಅೇ
ಹ್ಮ್ ಏ ಏ ಮಾಡ ಏನ್ ಮಾಡತ್ತ ಮನ್ಯ ಹಲೋ ಹಲೋ ಹಲೋ ಹಲೋ ಬರಬರ ಬಂದು ಮಾತಾಡುವಲೋ
ಹಾ
ಏನ್ ಕೆಸ ಆಗ್ತಿಲ್ಲ ಹೊರಗರಪ್ಪ ಇ ಕೆಸಾ ಚಲ್ಲಾ
ಸೊನ್ನೆ ಅಂತರ ಅಂತರ ಹಾ ಹಲ
ಹಾ ಹಲೋ ಹಾ
ಕೇಳ ಅಂತಿದಿಲ್ಲ
ಹಾ ಕೇಳಾಯ್ತು ಕಳಾಯ್ತು
ಪ್ರಗ ನ ನೆಟ್ ಕನಕ್ಟ್ ಆಗಾನ್ಂತಲಾ ನಟ ಕಷ್ಟ ಆಗಂತಿಲ್ಲ
ಹಾ ಹಾ ಸರಿತು ಅಂದೆ
ಹ
ಹ್ಮ್ ಸರಿ ತಾವ ಟೈಮ್ ಆಯ್ತು
ಮಮ್ಮೀಫನ್ ಮ ತ ಅಂತ
ಹ್ಮ್ ಹ್ಮ್ ಸರಿ ತಗ ಕಟ್ ಮಾಡೋ
ಆ
ಹಲೋ ಹಲೋ ಹಲೋ